ಕಟ್ಟಾ ಬಿಟ್ಟಾದ ಸುನೆ ಮಾಡ
ಹನ್ನೆರಡು ನಿಮಿಷ ಆಯ್ತ್ಲಿ ಅದ.
ಹ್ಮ್ಮ್ ಹಂಗಲ್ಲು ಬಾಡಿಕಬು ಕೇಳ್ತಾರರು ಕೇಳ್ಬೇಕಪ್ಪಾ ನೀ ಕೇಳ್ಬೇಕು. ಕೊಂಗ ಹಂಗ ನಂಬಕತೀನಿ ನೀನ್ ಏನ್ ಮಾತಾಡೋರ್ಲಿ. ಹಾ ಆಮ ಫೋನ್ ನೋಡ್ತ ಅಯ್ಯ ಅಯ್ಯಪ್ಪ ಕಟ್ಟತ.
ಎಂದು ಎಷ್ಟ್ ಹಾ
ಹ್ಮ
ಹೌದ ಭಾರಿ ಆತ ಲಾಗೆ
ಹಾ ಕ. ಹ ಅವತ್ತು ಅವತ್ ಅವತ್ ದೊಡ್ಡ ಕತ್ತ ನೋಡಬ್ಬ ತಬ್ಬ ದಬ್ಬ ದಬ್ಬ ಆಗ್ಬಿಟ್ಟವಲ್ಲಾ. ಅವತ್ತ ಒಂದು ನೆನಪ ಪಿಲ್ಲೋಡಪ್ಪ ಸುಳ್ಳದಕ್ಕೆ ಹೇಳ್ಬೇಕು ಅದಕ್ಕೆ ಒಂದು ಕೂಡ ನೆನಪಿಲ್ಲ. ಮೊನ್ನೆ ರಿಜ್ಯೂ ಮಾತಾಡ್ಸ ಬಂದೆ ಮಾತಾಡಿ ಬಂದೆ ಮನ್ನೆ ರಿಜ್ಯೂ ನ.
ಹಾ ಕೊಪ್ಪಳ ಕರ್ಸಿದ್ದ.
ಹ
ಹಾ ಇವನ್ನೇ ಒಂದು ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ದ ಅದ್ರದ್ದ. ಡಿಸಿ ಆಫೀಸಗೆ ಕೊಡಮ್ಮಂದೆ. ಹ ನೀ ಕೊಡ್ತೀಯಾ ಅಂದ್ಲು ನಾವ ಹೋಗಿ ಕೊಟ್ಟು ಬರ್ಲ ಅಂ ನಾನ್ ಮಾಡಡ ಬರ್ತೇನೆ ಇಬ್ರ ಕೊಟ್ಟು ಬರಮ್ಮ ಆದ ಬರ್ತನ್ ತಗ ಇಬರು ಹೋಗೋಣ ಅಂದ್ಲು. ಆಮೇ ಅವ್ರ ತಮ್ಮ ಕೂಡ ಬರ್ತನಂದ ಅಂತ . ಹ ಅವ್ರಿಬ್ಬರು ಕೂಡಿ ಬಂದ್ರು.
ಬಂದಿದ್ದೋ ತಮ್ಮ ಯಾರು ದೊಡ್ಡನಾ. ದೊಡ್ಡನ ನನ್ನ
ಹ್ಮ್
ಹ ನಾನ್ ಹೆ ಮೀಸೆ ಗಡ್ಡ ಬಂದವ ನಿನಗೆ.
ನಮ್ಮಾಂಗ್ ಬಂದಾವ.
ನನ್ನ ನನ್ನಗಿದ್ದ ಅವನು ನನ್ನ ಏಜ. ನಿನಕಿನ ಒಂದ್ ವರ್ಷೋಣಂತ ನಿನಕಿನ.
ಹ್ಮ್
ಹೌದು ಟೈಮಿಗೆ ಇಷ್ಟ ಇದ.
ಹ ನನ್ನೆಜ
ನಿನ್ನಾಗ್ ಎಷ್ಟು
ಎರಡ್ ಸಾವಿರ ನಾ
ಎರಡ್ ಸಾವಿರ ನನಗೆ ಎರಡ್ ಸಾವಿರದ ಒಂದ ನಂದ್ ಎರಡ್ ಸಾವಿರದ ಆರು ಇಪ್ಪತ್ತಕ್ಕ ನಿನ್ ಇಪ್ಪತ್ ಮೂರ ಇಲವ.
ಯಾರ ಇಪ್ಪತ್ತ ಎರಡು.
ಎ
ಹ್ಮ ಎಲೆ ಏ ಜಝಾಡಾ ಇಪ್ಪತ್ತೆರಡು
ಹಾ
ಕಾಲ
ಅವನು ನಮ್ಮ ಏಜ ಎಲ್ಲ ಡಿಸ್ ಡಿಸದಾದ ಅಷ್ಟ ಇಬ್ಬರು ದೊಡ್ಡವರು
ಯಾರ್ದ ಅದು ಹೆ
ಹಾ ಮತ್ತೆ ಅವರು ಎರಡು ಸಾವಿರ ಎರಡು ಇನ್ನೇನು
ಹ್ಮ್ ಹ್ಮ್ ನೋಡಪ್ಪೋ ಆದ್ರೆ ಎಕ್ಸ್ಪೆಕ್ಟ್ ಅವರು ಸವಲ್ ಏನ್ ಕೊಡ್ತಿ ಬ್ಯಾಡ್ ಬ್ಯಾಡ್ ಬ್ಯಾಡೋ
ಸ ಇನ್ನೊಂದ್ ಬೇಕಂತ ಮಾಡ್ಯಾನ್
ಶಾದಿ ತು ಒಂದ ಅಪ್ ಐತೆ
ಹ್ಮ
ದಿಸ್ಗ ಹೇಳಿ ಬಿಡು ಶಾರೀದಿ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿಕ ಅಂತ ಕುಂದ್ರುತಾನ ಸುಮ್ಮನೆ ಏನ್ ಹೇಳಿದಪ್ಪ ಹೋಗಿದ್ದಂತ ಹೇಳ್ ಎಷ್ಟು
ನ ಮಾ ಬಂದಿದ್ದ ಕರ್ಕೊಂಡು ಹೋಗಕ್ಕೆ
ಯಾರ ನಿಮ್ಮಣ್ಣ
ಮಾಮ ಹತ್ ರಾಬ್ದಿನ ಅಂತ ಅಲ್ಲೆ ಬೆಂಗಳೂರ್ ಇರ್ತಂಗ ಕೆಲಸ ಮಾಡ್ತಂಗ ಮ್ಯಾನೇಜರ್ ಅಂತ ಹೇಳಿದ್ನಲ್ಲ ಹಾತ ಬಂದಿದ್ದ ಕಾರ್ಖೊಂಡು ಬಂದಿಂದ
ಹ ಸುನ ಇದ್ರೆ
ಆರ್ ಗಂಟೆ ಇಲ್ಲಿ ಮನೆ ಹುಟ್ಟಿನ
ಬೆಳಿಗ್ಗೆ
ಹಾ ಎಂಟಕ್ಕೆಲ್ಲ ಅಲ್ಲೇ ಇದ್ದೀನಿ
ಗಾಡಿ ಇದೇನೋ, ಯಾರ್ದದು
ನಮ್ಮ ಅಣ್ಣ ದೂ ಸೈನು ಬೆರ್ಗೋಣ ಲ್ಲ ಇದನ ನಾನು ನಮ್ಮ ಮಾಮ ಇಬರುೂ ಓಯ್ತೀವಿ
ಹೌದು
ಎಲ್ಲ ಮು ಹತ್ ಗಂಟೆಗೆಲ್ಲ ಮುಗಸಿದ ನಾಷ್ಟೆಲ್ಲ ಮಾಡಿ ಕುಂತ ಹತ್ ಗಂಟೆ ಬಿಟ್ಟ ನಾನು ಹನ್ನೊಂದು ಇಪ್ಪ ಹತ್ ಹತ್ತಕ್ಕ ಊರಾಗ ಇದ್ದೀನಿ
ಎದಕ್ಕೆ ಎದಕ್ಕೆ ಹೋಗಿದ್ರಿ
ಹೂ ಕಲಾ ಅದಕ್ಕೆ ಅವರೇ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲ ಏನ್ ಬೇಡ್ಕೊಂಡಿರ್ತಾರ ಅನ್ಕಂಡಿರ್
ಹ್ಮ ಹ್ಮಯಾಮ ಕೂಡ ಹಯತಿ
ಹ ಅಲ್ಲಿ ಪ್ರೆಗ್ನೆಂಟ್ ಇದ ಅಲ್ಲ ಇದಾನೆ
ಇಲ್ಲಿ ಬೆಂಗಳೂರ್ಲ್ಲದಾವ
ಹ್ಮ
ಹೌದಾ
ಹ್ಮ್ ಹ ಅವರಮ್ಮ ಬಂದಿದ್ಲ ಅಂತ ಮತ್ತ ಅವರಿಬ್ಬರ ಇದ್ದಾರ ಈತ್ತು ಬಂದ ನಂಗೆ
ಹಂಗ ಅಂತಂದು ಹಾದು ಸುಮ್ ಸುಮ್ನೆ ಎದಕ್ತರ ಯಾರ ಏನ್ ಕಥೆಯಲ್ಲಿ ಎಲ್ಲಾ ಅಮಾವಾಸ್ಯೆ ಶೋಭಾ
ನಾನೇ ನೊಮ್ಮಲ್ಲ ಹತ್ತು ಒಂದ ಕಾಸು
ಕ್ರ ಅಂದ್ರೆ ಗಾಡಿ ಅವ ಕೆಟ್ಟೋದ್ವಲ್ಲರಿೀ ಸರಿ ಮಾಡಕ್ಕೆ ಬರ ಅದೇ ನೋಡಪ ಬಿಫ್ ಸ್ಫ್ ರ್ ಗಾಡಿ ಸಾರಿ ಬಿ ಎ ಸಿಕ್ಸ್ ಗಾಡಿಗಳುಗಳು ಹ್ಮ್ ಈಗ ತಕೊಂಡು ಹೋಗಿದ್ದು ಬಿ ಎಸ್ ಸಿ
ಹೇ ಬಿ ಎಸ್ ಫೋರ್ಲಿ ಹೇಳಿದ್ದು
ಚೌಕಿತ್ತಾ ಹಳಗಡೆ ಹಳೆಗಡೆ
ಬಿ ಎಸ್ ಫೋರ್ ಚೌಕ ಇರ್ತೈತಿ ಬಿ ಎಸ್ ಫೋರ್ಗೆ
ಚೌಕಿರ್ತೆ ಬಿ ಎ ಸಿಕ್ ಸಿ ಚೌಕಿರಲ್ಲ ನಾನ್ ಅದನ್ ಕೇಳಿದ ಭ ಚೌಕತ್ ತಲ್ಲ ಅಂತ ಹಾ ಹ ನಂಬರ ಗ ನಂಬರ ಗಡಾವ ಹ ಈಗ ಬಾಬೇ ನಮ್ದ ಅಷ್ಟ ಸ್ಪೀಡ್ ಹೊಡದ
ಹೇ ಸುಮ್ನೆ ಕುಂತಿದ್ದ
ಒಡಕ್ ಬರಕಲ್ಲತ್ತಗ ಹೌದಾ. ಹೆಂಗ ಹೋಬಕ್ ಹೆಂಗ ಹೋಬಕ್ ಹೋಗಂಗ ಇದರ ಬಳ್ಳಾರಿ ಮೇಲೆ ಹೋಗ್ಬೇಕ ಅದು ಇದಕ ಹ ಕೆ
ಬಳ್ಳಾರಿ ಮೇಲೆ
ಹೌದಾ
ಬಾಳ ಕಾಲೇಜ್ ಗೊತ್ತಾ ನೋಡಿ
ವಾಡ್ಲ ಕಾಲೇಜ್ ನೋಡಿನಿ ನೋಡಿನಿ
ಕೆವಿಟ್ ದಾರೆ
ಒಂದೇದ ಅಲ್ಲ ವಾಡ್ಲ ಕಾಲೇಜಲ್ಲಿ ಬರ್ತೆೆ
ಮೋತೈದು ಸಾವಿರಕಂತ
ಸರ್ಕಲ್ ತಕ ಐಜಿ ನಮ್ಮ ಕಲ
ಹಾ ಮೂವತ್ ಸರ್ ಕನಕ್ಕ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತೇ ನೋಡ್ರ
ಹಾ ರೈಲ್
ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಒಂದು ಕೈತಾಟ ದಾರಿ ಐತಲ್ಲಾ ಕಾಂಪೌಂಡ್ ಈ ಕಡೆ ಹ ಅದ ಸ್ಟೇಟ್ ದಾರಿ ಒಂದು ನೋಡ ಇ ಕಡೆ
ಅದ ಸ್ಟೇಟ್ ದಾರಿಯ
ಹಾ ಒಮ್ಮೆ ಇದು ರೋಡ್ಡಿಗ
ಹ ಇಕಡೆ ಬೆಳಗಲ್ ಕ್ರಾಸು
ಹೇ ಅಲ್ಲಲ್ಲ
ಹ್ಮ
ಎಲ್ಲಿ ಗೊತ್ತಾ ಕರೆಕ್ಟ್ ಹೇಳ್ ಅಂದ್ರ ಈಗ ಮೋಜಿ ಮೋಜಿ ಸಾಕ ಅಯ್ ನಮ್ಮ ಬಳ್ಳ ಸುವರ್ಣ ಬಳ್ಳಾರಿ ಅದು
ಏಯ್ ಅಯ ಅಲ್ಲಿ ನಮ್ಮ ಅಪ್ಪ ಎಲ್ಲೇದಿ ಏನ್ಕತಿ ಏರ್ಸಂಡಿ ಹೆಂಗ ಇಷ್ಟತಿಗೆ ಉಂಡಿದ್ದೆಲ್ಲ ಮದ ಬ ಮದ ಬಡದತಿ ಈಗ ನಿನಿಗೆ
ಹಾ ನಮ್ಮ ಬಳ್ಳಾರಿ ಐತಿ ಮುಂದ
ಹ ಮತ್ತೆ ಎನ್
ಹಂಗಲ್ಲ ಈಗ ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೊಯತಿಲ್ಲ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಬರುತ್ತೆ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಕೈತ್ತಟ್ಟ ದಾರಿ ಬರುತ್ತೆ ಲ್ಲ ಹ ಅಲ್ಲಿ ಅಲ್ಲಿ ಇನ್ನ ಹೋಗಬಡ ಒಳಂಗ
ಹ್ಮ
ಅಲ್ಲ ರೋಡ್ ನಿಂದ ಒಂದ್ ಸ್ಟ್ರೇಟ್ ದಾರಿ ಐತ್ ನೋಡ ಲೆಫ್ಟ್ ರೈಟ್ ಸೈಡ್
ರೈಟ್ ಸೈಡ್ ಅದೇ ಬೆಳಗಲಿ ಕ್ರಾಸ್ ಹೋಗೋದ ದಾರೀ ನಮ್ಮಬ್ಬಳ್ಳಾರಿ ಐತಲ್ಲ ಅದರ ಹಿಂದೆ
ಹಾ ನಮ್ಮ ಆ ಕಡೆ ಆಯ್ತದ
ಆ ಕಡೆ ಆಯ್ತ
ಅದರ ಹಿಂದ್ ದ ಬರ್ತದ ಅ ಇನ್ನ ಮುಂದೆ ನಮ್ಮ ಬಳ್ಳಾರಿ ಹಂಗ ಇನ್ ಸ್ವಲ್ಪ ಮುಂದೆ ಬರ್ಬೇಕು ರೈಟ್ ಟರ್ನ್ ಐತಿ
ಏ ನನಪ್ಪ
ಹ ಹಂಗೆ ಏಕದಾರ ಅದೆ ಎಲ್ಲಿ ಹ ಎಲ್ಲಿ ಚಂದದಂಗ ಗೋವಿಂದವಾಡ ಅಂತ ಬರ್ತ ಅಲ್ಲಿ ರೈಟಗೆ ಹೋಗ್ಬೇಕ್ ಅಷ್ಟೆ.
ಹ್ಮ ಹ್ಮ್ ಎಷ್ಟತಪಯಗ ಅವದು
ಬಸಲನು ಒಂದು ಹತ್ತು ಹದಿನೈದು ಸಲ ಹೋಗಿನಿ
ಹ ಇದು ಕವಿ ಜೋಷ್ಟ
ಅವಾಗ ಎಲ್ಲ ಮನೆ ಇಲ್ಲ ನಮ್ಮ್ ಮಾನವ ದೇವರು ಮಾಡ್ತಿದ್ರು ಅವಾಗ ಆಟೋ ಮಾಡ್ಕೊಂಡು ಹೋತಿದ್ವಿ.
ಹ್ಮ್ ಹ್ಮ್ ಹ್ಮ್ ಹಂಗ ಹೌದಾ ಅಲ್ಲೇ ಉಸಿಗಿತ್ತಲ್ಲಕ್ಕಾದ್ರ ಗೊತ್ತಾ
ಕಡಿಮೆ ಆಯ್ತಲ್ಲ
ಆಯ್ತಾ ಇಲ್ಲ ಅ ಸ್ವಲ್ಪನು
ಹಾ ಸಹಿತ್ಯ
ಐತ
ಇರ್ತತೆ ಇವಾಗ ಕಡಿಮೆ ಆಗೈತ್ತ
ಹ್ಮ ಹಾ ಓಕ್ಕಿತ್ತು ನಾನ ಯಾವಾಗ ಹೋಯ್ತು ಗೊತ್ತ ಒಂದೇಏನಪ್ಪಯರಗಲ್ಲಿ ಎರಡ್ ದಪ್ಪ ಹೋ್ ನೋ ಅಷ್ಟೇ ಅವು ಒಂದಪ್ಪಾ ಇವ್ರು ಈತ್ ಅಕ್ಬಾರಪ್ಪಾ ಒಟ್ಟೆಕದ್ರ ಮಗ ಹಕ್ಬರ
ಹ್ಮ
ಅವ್ರ ಮಗ್ಗ ಒಟ್ಟು ಅವ್ರ ಮನೆಗ್ ಒಂದ್ ಫಂಕ್ಷನ್ ಇತ್ತಪ್ಪ
ಹ್ಮ್ ಲಾರೆಗ ಹೋಗಿದ್ದೆ
ಹಾ
ಹಾ ಗೊತ್ತಾಯ್ತ ನಾ ಹೋಗಿದ್ದೆ
ಹೌದ ಯಾದ್ರ ಸಣ್ಣಲ್ಲಿ ಇದಿದ್ದೆ ನಾನು ಹ ಹ್ಮ ಅವಾಗ ಒಂದಪ್ಪ ಹೋಗಿದ್ದೆ ಆಮೇಲೆ ಮೊನ್ನೆ ಒಂದ ಎರಡುರ್ಷ ದಿಂದೆ ಒಂದ್ ವರ್ಷ ಒಂದ್ ಎರಡ್ ವರ್ಷ ದಿಂದೆ ನಮ್ಮ ಮಾಮನವರು ಕರ್ಕೊಂಡ ಇದ್ರು ನಮ್ಮ್ ಭಾಷವಂಗರು ಇಲ್ಲಿ ಬಳ್ಳಾರಂದ ಹ್ಮ ಎರ ದಪ್ಪ ಹಯ್ ನೋಡ ಅಷ್ಟೇ ನಮ್ ಒನ್ಲ್ ಅಂತೂ ಓಲಾ ಹಯ್ಯ ನೋಡ್ ಜಕ್ಕಿ ಬೇರೆ
ಹ್ಮ ನ ಮೆಸೇಜ್ ಮಾಡ ಕಾಲಜ
ಹಾ
ಮಾಡಿಲ್ಲ ಮೆಸೇಜ್ ಅದಕ್ಕೆ ಹೆಮ್ಮಸ್ತ
ಮಾಡ್ಬೇಕಿಲ್ಲ
ಬಿಟ್ಟ ಬಿಡದ
ಹಂಗಐತಿ ಅದ್ರಂಗ ನೋಂದ ಕುಡಗಡಕ
ಇದ್ದಾಗಷ್ಟ ಅವ ನೋಡ್ತ ಹವೋ ಇದ್ದಾಗಷ್ಟು ಯಸ್ ಮಾಡ್ಕ ಬರ್ತಾವ
ಹ್ಮ
ಬಿಟ್ಟಬೂಡದು
ಹ್ಮ್ ನಿ ಜನಮ ತುಪ್ಪ ಇ್ದಗೆ ಅ ಮಾತಾಡ್ತ ನೀ ಅಪ್ಪ ಜೇನಿ ಮರು ತುಪ್ಪಿ ದಗೆೆತಿ ಮಾದಡ್ತಿ ಮುಖ ಮಟಾ ಹ
ಹ್ಮ್ಲ ಹ್ಮ್
ಅಯ್ ಮಸ್ಟಿ ಟಿಕಟ್ ಪಡ್ತ ಕನ್
ಹಳ್ಳ ಆಯ್ತು ಕಂಡು
ಹ ಮತ್ತೆ ಕೊಯ್ಲ ಕೊಯ್ ಬಿಟ್ಟಿರ್ತ ಅ ಚಕ್ಕೆ
ಹ್ಮ ಮತ್ತೆ
ಆ
ಎಂತ ಮತ್ತ ನಂದ ನಂತ ಹ್ಮ
ಹೌದ ಮತ್ತೆ ಲಕ್ಕ
ಹೌದಾ
ಹದ
ಹ ತಿ ರ
ನಮಗೆ ಗೊತ್ತಪ್ಪ
ಏ ನಿನ್ ಕುಚಿಕಪ್ಪ ಏಳ್ತನ
ಧನ್ಯವ
ತದಪುತ್ತೋಗ ಯಾವಾಗ ಅಲ್ಲಾ ದದುಸ್ಯಿಂದ ಯಾವಾಗ ನೀ ನೀನ್ ಕೇಳ್ಬೇಕ ಆಲಮ ಕೇಳ್ಬೇಕಪ್ಪ ಬಾಮದ ಎಲಿ ವತತಿ
ಎಲ್ಲಿ ಹೋ ಮ್ಯಲೆ ಮುಕ್ಕೊಂಡ
ಜಿಗ್ಗಿಗಾಳಿಬುಟ್ಟತ್ತ ಹ ಹ್ಮ ಹ್ಮ್ ನಿಂತು ಬಿಡ್ತೇ ಮಳೆ
ಎಂತರಿತ
ವಿಷ ಮತ್ತೆಲ್ಲಾರೂ ತೊಣಕೊಂಡಿರ್ತಾರ ನೋಡ್ರರು ಪಾಪ
ಎಲ್ಲ ದಳ್ಕೊಂಡಾವ
ಓ ಸಾರ ಉ
ಹ್ಮ್
ಹ್ಮ್ ಹ್ಮ್ ಅಲ್ಲಪ್ಪಾ
ಯಾ ಸೌಕರ
ಏನ್ ಹೋಳ್ಬೇಕು ಏನ್ ಒಂದು ಹತ್ತುತನ ಆಗು ಹೆಂಗ ಪಚ ನೀ ಜಾವ ಮಸಲ್ಲಾಚ ಏನ್ ಕತ್ನ
ನಿಚಲ್ಲಾಗಸ
ಆಯ್ತಪ್ಪಾಯು ಮತ್ತೆ ಅನ್ನ
ಹ್ಮ್